ಹಲೋ ನಮಸ್ಕಾರ ಇಸ್ರೋ
ನನ್ನ ಹೆಸರೂ ಗಂಗೋತ್ರಿ ಅಂತ ನಿಮ್ದು
ನನ್ನ ಹೆಸರು ಶ್ರೆಯಾ ಅಂತ
ಹೌದ
ಹಾ ಎಲ್ಲಿಂದ ನೀವು
ಚಿಕ್ಮಂಗ್ಳುರ್ ನೀವು
ನಾನು ಬ್ಯಾಂಗ್ಳೂರಿಂದ
ಎಲ್ಲಿದ್ದೀರಾ ಇವಾಗ
ಮನೆಲೆ ಇದ್ದೀನಿ ನಾನು
ಮಂಗ್ಳೂರಲ್ಲೇ ಇದ್ದಿದೆ ಬೇರೆ ಕಡೆ ಎಲ್ಲ
ಇಲ್ಲ ನಾು ನೋಡೋದ್ ಬಿಟ್ಬಿಟ್ಟಿದ್ದೀನಿ
ಓದೋದ್ಬಿ ಎಲ್ಲಿಗ್ ಬಿಟ್ಟಿದ್ದೀರಾ
ಹ ಸೆಕೆಂಡ್ ಸೆಕೆಂಡ್ ಅಷ್ಟೇ
ಹ್ಮ್ ಯಾಕೆ ಬಂದು ಕಲ್ಸಲ್ವಾ
ಓದೋದ ಅಷ್ಟ ಅಕ್ಟಿಂಗ್ ಇಷ್ಟ
ಏನಿಷ್ಟ
ಆಕ್ಟಿಂಗ್ ಆಕ್ಟಿಂಗ್
ಓ ಮಾಡ್ತೀರಾ ನೀವು ಓ ಹೌದಾ ತುಂಬಾ ಚೆನ್ನಾಗಿರುತ್ತಲ್ವಾ ನನ್ಗೂ ಇಷ್ಟ ಇಡ್ಬೇಕ ಹಂಗೆ
ಓದಕ್ಕ ಹೋಗಿಲ್ಲ
ಹ್ಮ್ ಮತ್ತೆ ನಿಮ್ ಮನೇೆಯಲ್ಲಿ ಏನು ಅನ್ನಲ್ವಾ ಓದೋದ್ ಬಿಟ್ಟು ಈತರ ಮಾಡ್ತಿದಿಯಾ
ಅನ್ ಅಂತಿದ್ರು ನಂಗಿಷ್ಟ ಅಲ್ಲ ಅದಕ್ಕೆ ಬೆ ಬಿಡ್ರು ಇವಾ ಹಂಗೆಲ್ಲ
ಹ್ಮ್ ಹೆಂಗಿದೆ ನಿಮ್ದು ಎಲ್ಲಾ ಆಕ್ಟಿಂಗ್ ದು ಜರ್ನಿ
ಹ ಚೆನ್ನಿದ್ದ
ಹ್ಮ ಸಿಗ್ತಿದ್ಯಾ ನಿಂ್ಗೆ ಹ ಚಾನ್ಸಸ್ ಎಲ್ಲ
ಹಾ ಸಿಕ್ಕಿದೆ
ಹ್ಮ
ಇನ್ಸ್ಟಲ್ಲಿ ರೀಲ್ಸ್ ಮಾಡ್ತೀನಿ
ಹ್ಮ್ ಮತ್ತೆ ಊಟದಿಂದ
ಹಾ ಆಯ್ತ ನಿ್ದ ಆಾಯ್ತಾ
ಹ್ಮ್ ಆಯ್ತು ತಿ್ರ ಏನ್ ಏನ್ ತಿನ್ಿ ಊಟ
ದೋಸೆ ಹವು
ನಾನು ಇದು ಆ ಪರೋಟ ತಿೆ ಪರೋಟಾ
ಹ್ಮ
ಹ್ಮ್
ನೀನ್ ಏನ್ ಮಾಡ್ತೀರಾ ಅದು
ನಾನು ಇದು ಮೆಡಿಕಲ್ ಮಾಡ್ತಾ್ದೀನಿ ಮೆಡಿಕಲ್ ರ್ಡ್ ಇಯರ್ ಮಾಡ್ತಲ್ಲಿ
ನೀ ಒ ಸ್ಟಡೀಸ್ ಫುಲ್ ಇಂಟ್ರೆಸ್ಾ
ಷ್ಟ ಅಂತ ಏನಿಲ್ಲ ಮನಲಿ ಓದ ಓದ ಅ ತಾರೆ ಅದಕ್ಕೆ ನೋಡ್ತಿದ್ದೀನಿ ಅಷ್ಟೇ ಅೆ ಇಂಟ್ರೆಸ್ಟ್ ಂತ ಇಲ್ಲ ಬಟ್ ಓದ್ಬೇಕಂತ ಆಸೆ ಇದೆ ಹ್ಮ್ ಮತ್ತೆ ಇನ್ನೇನು
ಹೇಳ್ಬೇಕು ನೀವವೆ
ಹ್ಮ್ ತಿಂತೀರಾ ನೀವು ನಾನ್ ವೆಜ್ ಎಲ್ಲ
ಹ್ಮ್ೇಟು ನೀವು
ಹ್ಮ್ ತಿನ್ತೀನಿ ಇಷ್ಟ ನನ್ಗೆ ತುಂಬಾ
ಹೌದಾ
ಹ್ಮ್ ಮತ್ತೆ ಎಲ್ಲೂ ಹೋಗಿಲ್ವಾ ಆಗ್ತಿತ್ತುತ್ತು
ಟ್ರಿಪ್ ಮ್ಯಮ್್ದು ಯಾವಾಗೂ ಟ್ರಿಪ್ಪೇ ಇರುತ್ತಲ್ಲ
ಅ ಪ್ರವಾಸಕ್ಕೆ ಅಂದ್ರೆ ಅದಕ್ಕಂತಾನೇ ಹೋಗ್ತೀರಾ ಹ್ಮ ಹ್ಮ್ ಹಂಗಾರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ
ಹೌದು
ಹ್ಮ್ ಮತ್ತೆ ನಿಮ್ ಚಿಕ್ಕಮಂಗ್ಳೂರ ಒಂಂತರ ಚೆನ್ನಾಗಿದೆ ಆ ಅದೆಲ್ಲ ಚೆನ್ನಾಗಿದೆ ಅರು
ಹೌದು ಬರ್ತೀರಾ ನೀವು ಚಿಕ್ಕಮಂಗ್ಳೂರ್ಗ್ ಬಂದಿದ್ದೀರಾ ಇವತ್ತವು
ಬಂದಲಿಲ್ಲ ಅದೇ ಫೋನಲ್ಲ ಎಲ್ಲಾ ನೋಡಿದೀನಿ ಚಿಕ್ಕಮಂಗ್ಳೂರ್ ಕಾಫಿ ಕಾಫಿ ತೋಟಗ್್ಲ್ಲ ತುಂಬಾ ಅಲ್ವಾ ಹ್ಮ ಹ್ಮ್ ನಳೆ ಅದೊಥರ ಚೆನ್ನಾಗಿರುತ್ತೆ ಬರ್ಬೇಕು ಯಾವಾಗಾದೆ ಹ್ಮ್ ಹ್ಮ್ -ಖಂಡಿತ ಬರ್ತ್ತೀ -
ಹ್ಮ ಮತ್ತೆ ಇನ್ನೇನ್ಿ ಸಮಾಚಾರ-
ಹ್ಮ್- ಹೌದು- ಕಾಫಿ ಅಂದ್ರೆ ಇಷ್ಟ- ಇಾನ ನಿಮ್ದಗೆ -
ಹ ಜಾಸ್ತಿ ಇಷ್ಟ ಚಿಕ್ಮಂಗ್ಳೂರಲ್ಲಿದ್ದು ಕಾಫಿ ಕುಡಿದೀರ ಅವ್ರರು ಯಾರ್ ಇರ್ತಾರಿ
ಹ್ಮ್- ನಿ ಅದು ತುಂಬಾ ಫೇಮಸ್ ಅಲ್ವಾ ಕಾಫಿ ಹ್ಮ ಮತ್ತೆ ಟೀ ಕುಡಿಯಲ್ವಾ ನೀವು
ಆ
ಕ -ಕ ಉುದಿಯಲ್ಲ
ಇಲ್ಲ ಕತಿ ಅಷ್ಟೇ ಜಾಸ್ತಿ ಕಾಫಿ ಹಚ್ಚು ಅಂದ್ರೆ ನಮ್ದೇ ಇದೆ ಅಲ್ಲ ತೋಟ ಎಲ್ಲ
ಹಾ
ಆಂಗಗಳು ಜಾಸ್ತಿ ಇಷ್ಟಾರೆ
ನೀವೇ ಮಾಡ್ತೀರಾ ಕಾಫಿ ಪುಡಿನ
ಹೌದು ಮಾಡ್ತೀವಿ ನಮ್ಮ ತಾತ ಅಜ್ಜಿ ಮಾಡ್ತಾರ
ಹೆಂಗ್ ಮಾಡ್ತೀರಾ
ಇಲ್ಲ ಅಂದ್ರೆ ಗಿಡ ಗಿಡ ಎಲ್ಲಾ ನೋಡಿದೀನಿ ಮಾಡೋದು ಎಲ್ಲ ಗೊತ್ತಿಲ್ಲ
ಚಾ ಎಲ್ಲ ನೋ ಡು ನೋಡಿತೀರ ಹ್ಮ್ ಹತ್ತ
ಹೇಳ್ಬೇಕು ನೀ್ರ ನಿಮ ಕಾಫಿ ಇಷ್ಟಾನ
ಇ ನನ್ಗ್ ಸಿಕ್ಕಾಪಟ್ಟೆ ಇಷ್ಟ ನಮ್ಮ್ ಮನೇಲಿ ಒಂದ ಆ ಏಳ್ ಏಳಂದ್ಸತಿ ಕೇಳ್ತೀಿ ನಮ್ ಮನೇಲಿ ನಮ್ಮ ಅಮ್ಮಗೆ ಕಾಫಿ ಮಾಡ್ಕೊಡು ಮಾಡ್ಕೊಡು ಅಂತ
ಯಾಕ್ರಿ ಡಿಪ್ರೆಷನ್ ಅಲ್ಲಿ
ಇಪ್ರೆಷನ್ ಉಂಟ ಅಲ್ಲ ತುಂಬಾ ಹುಚ್ಚು ನಂಗೆ ಕಾಫಿ ಅಂದ್ರೆ
ಅಂದ್ರೆ ತಲೆ ಹ ತಲೆನೋ ಜಾಸ್ತಿ ದಿನ ಏನಾದ್ರು
ಇೋ ಅಂತ ಅಲ್ಲ ಕಾಫಿ ಅಂದ್ರೆ ಇಷ್ಟ ಅಷ್ಟೆ ಎಲ್ಲಿೋದ್ರೂ ಫಸ್ಟ್ ಕಾಫಿ ಕುುದಬಿಡ್ಬೇಕು ಈ ತರ ಅದ ಸ್ಮೆಲ್ಗೆ ಇರಕ್ ಆಗಲ್ಲ ಹ್ಮ್
ಅಂದ್ರೆ ತಲೆನೋ ಇರೋ ಮಾತ್ರೇ ಕಾಫಿ ಜಾಸ್ತಿ ಇಷ್ಟ ಅಂತೆ
ಏನ್ ಮಾಡ್ತಿದ್ದೀರಾ
ಏನಿಲ್ ಇದೀನ್ ಸುಮ್ ನೀವ್ ನಏನ್ ಮಾಡ್ತಿದ್ದೀರಾ
ನಾನ್ ಸುಮ್ನೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ನಿ
ನಾನು ಅಷ್ಟೆ ಆಚೆ ಕೂತ್ಕೊಂಡು ಮಾತಾಡ್ತಾ ಇದೀನಿ ಮಳೆ ಬರ್ತಾ ಇದೀಯ ನೀವ್ ಇರೋ ಕಡೆ
ಮಳೆ ಏನ್ ಬರ್ತಿಲ್ಲ ಹ ನೀವ್ ಇರೋ ಕಡೆ ಬರ್ತಿದ್ಯಾ
ಹಾ ಸಂಜೆ ಬಂತು ಇವಾಗ ಕಡಿಮ್ ಏನಿಲ್ಲ
ಹ್ಮ್
ಮೆಬ್ಬಿ ಬರೋತರ ಇದೆ ಬರ್ಬೋದು
ಹ್ಮ್ ಮಳೆಗಾಲ ಅಲ್ಲೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಜಾಸ್ತಿ ಮಳೆಗೆ ಎಲ್ಲ
ಆದ್ರೂ ಚೆನ್ನಾಗೆ ಇರುತ್ ಮತ್ತೆ ನೇಚರ್ ಇರುತ್ತಲ್ಲ ಸಕ್ಕತಾಗೀರ್ ನೋಡಕೆ ಹ್ಮ್ ನಾವು ಆ ಟೈಮ್ ಅಲ್ಲಿ ರೈಡ್ ಹೋಗ್ತೀವಿ
ಹ್ಮ್ ಚೆನ್ನಾಗಿರುತ್ತೆ ಅದು ಬೆಟ್ಟ ಗಳೆಲ್ ದಲ್ ಮೇಲೆ ಹೋಗ್ತಿದ್ರೆ ಚೆನ್ನಾಗಿರುತ್ತೆ ಮತ್ತೆ ನಿಮ್ಗೆ ಗಾಡಿ ಎಲ್ಲ ಓಡ್ಸಕ್ ಬರುತಾ
ಹಾ ಬರುತ್ತೆ ನಿಮ್ಗೆ
ಹ್ಮ್ ಬರುತ್ತೆ ಬರುತ್ತೆ
ಕಾರ್ ಓಡಿಸ್ತೀರ
ಹಾ ಆರಾಮ ಬಸ್ ಕೂಡ ಓಡ್ಸ್
ಅಂದ್ರೆ ಕಾರ್ ಒಡ್ಸವರ್ ಅವರು ಬಸ್ ಓಡಸ್ತರ್ ಬಿಡ್ರಿ ಹ ಹೌದ್ ದಾ ಬಸ್ ಎಲ್ ಕಲ್ತಿದ್ರಿ
ಅಂದ್ರೆ ಅಂದ್ರೆ ಅ ನಮ್ಮನ್ನ ಓಡ್ಸ್ ತನೆ ಹಂಗೆ ನಾನ್ ನಾನು
ಓ ನಿಮ್ದೇ ಪ್ರೈವೇಟ್ ಬಸ್ ಇದಿಯಾ
ಇಲ್ಲ ಪ್ರೈವೇಟ್ ಬಸ್ ಏನಿಲ್ಲ ಅಂದ್ರೆ ನಮ್ದ್ ಚಿಕ್ಕ ಟಿಟಿ ತರ ಇರುತ್ತೆ ಅಲ್ವಾ ಹ ಹ ಆ ತರದ್ದು ಓಡ್ಸ್ತ ಹ್ಮ
ನಾವು ಪ ಉ ರಟಿಪ್ಪರ್ಲ ಟಾಕ್ಟರ್ ಎಲ್ಲಾ ಓಡಿಸ್ತೀವಿ
ಕ್ತೋಡಷ್ಟ ಕದ ಹಾ ಹಾ ಮತ್ತೆ
ಏನಿಲ್ಲಾ ಹೇಳ್ಬೇಕು ಹ್ಮ
ನೀವು ನಿಮ್ಗೆ ಅಡ್ಗೆ ಎಲ್ಲ ಮಾಡಕ್ ಬರುತ್ತಾ
ಹ್ಮ ಬರುತ್ತೆ ಕಾಫಿ ಚೆನ್ನಾಗ್ ಮಾಡ ತಿನಿ ಕಾಫಿ ಚೆನ್ನಾಗ್ ಮಾಡೋದೇನಿಲ್ಲ ಕಾಫಿ ಅದು ಪುಡಿನೇ ಚೆನ್ನಾಗಿ ಚೆನ್ನಾಗಿರುತ್ತೆ ಮಾಡೋದಲ್ಲ ಪುಡಿನೇ ಚೆನ್ನಾಗಿ
ಹ್ಮ್ ಮಾಡಕ್ ಬರ್ತ ನಿಮ್ ಇ ಎಲ್ಲಾನು
ಹಾ ಏನು ಬರಲ್ಲ ನಮ್ ಏನು ಬರಲ್ಲ ಕಲಿಬೇಕು
ತ್ತಾ
ಹಾ ಅದು ಇಷ್ಟ ಅಲ್ಲ
ಹ್ಮ್ ಇಷ್ಟ ಆಗಿರೋದ ನ ಬೇಗ ಕಲ್ತ್ ಬಿಡ್ಬೇಕು
ಹೌದು
ಹ್ಮ್
ನೀವು ನೋಡಿರ್ತೀರಾ ನನ್ನ
ಹೌದಾ ಅಷ್ಟು ಫೇನಸ್
ಫೇಮಸ್ ಇಲ್ಲ ನೋಡಿರ್ತೀರಾ ರ್ಯಾಂಡಮ್ ಆಗ ರೀಲ್ಸ್ ನೋಡ್ದವಾಗ ಬಂದಿರ್ತ ಅಂತ ನಾನನ್ ಅನ್ಕೊಂಡಿದ್ದೀನಿ ಹ
ಹಾ ನೋಡಿರ್ತೀರಿ
ಹ್ಮ
ಹ್ಮ ನೋಡಿರ್ತೀನಿ ನ ಬಾಯ್ಸ್ ನನ್ಗ್ ಗೊತ್ತಾಗ್ತಿಲ್ಲ ಅತ್ರ ಇವರೇ ಅಂತ
ಇಲ್ಲ ನಾ ಲಾಕ್ಸ್ ಮಾಡಿಲ್ಲ ಹ್ಮ ಇಲ್ಲ ಮಾಡಿಲ್ಲ
ಹ್ಮ
ಮ್ಯಾಂಡಕ್ಕೂ ಅನ್ಕೊಂಡಿರಿಣ ಇವಾಗೆಲ್ಲ ನೆಕ್ಸ್ಟ್ ಇಯರ್ ಹಂಗ್ ಮಾಡ್ತೀವಿ
ಹ್ಮ್ ಮಾಡಿ ಮಾಡಿ ಎಲ್ಲಾ ಮತ್ತೆ ಹೌದು ನೀವು ಕ್ರಿಕೆಟ್ ನೋಡ್ತೀರಾ ಐ ಪಿ ಎಲ್ ಹಾ ಆೇ ಇನ್ನ ಏನು ನಡೆಯುತ್ತ ಅಲ್ವಾ ಲಾಸ್ಟ್ ಮ್ಯಾಚ್ ರ್ಟಿ ಫಸ್ಟ್ ಫೈನಲ್
ನೋಡ್ತೀರಾ ಹ ನೋಡ್ತೀವಿ ನೋಡಲೇಬೇಕು
ಹ್ಮ್ ನಿಜ ನಿಜ
ಮತ್ತೆ ನೀ ಹೇಳ್ಬೇಕು ನೀವೇ
ಹ್ಮ್ ಇಷ್ಟಾನ ಆರ್ಸಿಬಿ ಅಂದ್ರೆ ನಿಮಗೆ
ಹಾ ಇಷ್ಟ
ಹ್ಮ ಹ್ಮ ಹೋದ ಸತೀನು ಹೊದ್ಸತಿನು ಕಬ್ಬು ಕಪ್
ಹ ಈ ಸಲನೂ ನಮ್ಡೇ ಕಪ್ಪು
ಹ್ಮ ಅಷ್ಟೆ ನಮಗು ತುಂಬಾ ಇಷ್ಟ
ಜೈ ಆರ್ಸಿಬಿ
ಜೈ ಆರ್ಸಿಬಿ ಸರಿ ಇದೆ ತರ ಫ್ರೀ ಆದಾಗ ಕಾಲ್ ಮಾಡ್ತಾ ಇರಿ ಆರ್ ಸಿ ಬಿಿ ಗೆಲ್ಲತ್ತೆ ಅನ್ಕೊಂಡಿ ಈ ಸಲಾನ
ಹೌದು ಈ ಸಲೂ ನಮ್ದ ಕಪ್ಪು ಫ್ರೀ ಇದ್ದವಾಗ ಕಾಲ್ ಮಾಡ್ತೀರಿ ಹ
ಧನ್ಯವಾದಗಳು